ಹಲೋ. ಹಾ ಯಾರು.
ನೀಯಾವ ಮಾತಾಡ್ತೇವೆ ಯಾವ ಅಂತ. ಹಲೋ. ಹಾ ಆರಾಮಾ ಹ್ಮ್ ಆರಾಮ ಆರಾಮ್. ಎಲ್ಲಿದ್ದಪ.
ಜೇವರ್ಗಿ.
ಅಲ್ಲೇನ ಮಾಡಕುಂತಿ.
ಏನಿಲ್ಲ ಕಾಲೇಜ ಹೋಗಬೇಕ ಬರಬೇಕ.
ಹ ಅಲ್ಲಿ ಹಚ್ಚಿದೆನ್ ಕಾಲೇಜ್.
ಹ್ಮ ಇಲ್ಲಿ ಹಚ್ಚೆನ್.
ಹಾ ಹಾ ಹಾ
ನೀವೇನ್ ಮಾಡಾಕುತ್ತೀರಿ.
ಏನಿಲ್ಲಪ್ಪ ನಾವು ಎಲ್ಲೆ ಶಹಾಪುರದಾಗ ಇದ್ವಿ.
ಹೌದಾ. ಏನ್ ಆರಾಮಲ್ಲ.
ಹ್ಮ್ ಆರಾಮ ನೋಡ ನೀನು.
ಹಾ ಆರಾಮ ನೋಡ.
ಊಟಾ-
ಊಟ ಆಯ್ತ ನಿಂದ.
ಹ್ಮ್ ನಮ್ದ ಆಯ್ತ ನೋಡಪ್ಪ.
ಹ್ಮ್ ಮತ್ತೇ ಏನ್ ವರ್ಕ್ ಏನ್ ನಡ್ತಾ ಇದೆ.
ಏನಿಲ್ಲ ನೋಡ ಕಾಲೇಜ್ಗೆ ಹೋಗೋದು ಬರದು ಡ್ಯೂಟಿಗೆ ಹೋಗೋದು.
ಏನ್ ಮಾಡಿರ ಕಾಲೇಜ ಅಲ್ಲಿ ಓದ್ತೀರಾ.
ಹ್ಮ ಕಾಲೇಜ್ ಇಲ್ಲೆ ಶಾಹಾಪುರಲ್ಲಿ ಓದ್ತಿದೀವಿ.
ಹಾ ಹಾ ಡ್ಯೂಟಿ.
ಹ ಡ್ಯೂಟಿ ಬೇರೆದ ಏನಾದ್ರು ಮಾಡ್ತಿರ್ತೀವಿ ಆ ಕಡೆ ಕೆಲ್ಸಕ್ಕೆ ಹೋಗೋದು ಅದು.
ಇಲ್ಲ ಇದು ಯಾವ ಕೋರ್ಸ್ ಕೋರ್ಸ್ ಯಾವಾಗ ಮಾಡಿರಿ.
ಕೋರ್ಸ ನಾನು ಇದು ಬಿ ಎ ಮಾಡ ಡಿಗ್ರಿ.
ಹಾ ಕೋರ್ಸ ಇದು ನರ್ಸಿಂಗ ಮಾಡರಿಿ.
ನರ್ಸಿಂಗ್ ಮಾಡಿಲ್ಲ ಬಿ ಎ ಡಿಗ್ರಿ ಮಾಡಿನಿ ಸುಮ್ಮ ನಮ್ಮ ಪರಿಚಯ ಇದ್ದಾರ ಅಲ್ಲಿ ಮೆಡಿಕಲ್ದಾಗ.
ಸುಮ್ಮ್ ನರ್ಸಿಂಗ್ ಎಲ್ಲ ಮಾಡ್ಬಿಡ್ಬೇಕಕ್ ಎಲ್ಲ ನೀವು ಎಲ್ಲ ನಡ್ತಿತ್ತಲ್ಲ ಹಂಗೆ ಹೇಗಾದ್ರೆ.
ಏ ಎಲ್ಲಪ್ಪ ಸುಮ್ಮನೆಲ್ಲ ಕಡ ಕೆಟ್ ನ ನಸ ಕತ ಎಲ್ಲ ಗೊತ್ತಾಗಲ್ಲಾ ಕಡೆ.
ಹೌದಾ.
ಕಾಂಪ್ಲೀಟ ಓದಕೊಂತೀವಿ ಹಂಗೆ ಅವ ಸುಮ್ ಟೈ್ ಸಿಕ್ಕಾಗ ಆ ಖರ್ಚಿಗೆ ರೊಕ್ಕಾಗತ್ತ ಅಂತೇಳಿ ಹೊಂಟಿವವಿ.
ಹ್ಮ್ ಹ್ಮ್. ಮತ್ತೆನ್ಕ ಆರಾಮ್. ಅಲ್ ಬಾ ದಿನ ಮೇಾಲ.
ಹ್ಮ ಮಾಡ್ಬೇಕಪ್ಪ ನೀನೇನ್ ಮಾಡಲ್ಲ. ಪೂರಾ ಬಿಜಿ ಇದ್ದ.
ಯಾವ. ಬಜಾಪ ಅವಲಿ ಬಿಸಿ.
ಈ ಕಡೆ ಬರಂಗಲ್ಲ ಏನಿಲ್ಲ ಅ ಕಡೆ ಜವರ್ಗೆ ಇದಾಗಿಬಿಟ್ಟಿದೆ.
ಮತ್ತ ಏನ್ ಮಾಡ್ತಪ್ಪಾ ಏನಾದಾರು ಮಾಡ್ಬೇಕಲ್ಲ ಲೈಫ್ ಸೆಟಲ್ ಮಾಡ್ಕೋಬೇಕಲ್ಲ.
ಹ್ಮ್ ಅಲ್ಲೇನ್ ಮಾಡಕ್ ಉಂಂತು ಜೋರದ.
ರ್ಗಿದಾಗ ಬಿಸ್ನೆಸ್ ಮಾಡ ಗತ್ತಿನ. ಆ ಬಟ್ಟೆ ಸೇರ್ ಮಾಡ ಗತ್ತ.
ಬಟ್ಟೆ.
ಹ್ಮ್
ನಂದು ಶಾಪ್ ಹಾಕಿದ
ಹಾ ಆಾಕಿನ್ ಸ್ಣದು
ಹಾ ಹಾ ಹಾ ಸಣ್ಣದಾಗ ದೊಡ್ಡದಾಗಗ್ಬೇಕಲ್ಲ ಮತ್ತೆ
ಇಲ್ಲ ಇಲ್ಲ ಅಮೌಂಟ್ ಬೇಕಲ್ಲ ಒಮ್ಮಲ್ಲಿಿಗೆ ಆಗಲ್ಲ ಅದೆಲ್ಲಾ ಕೆಲ್ಸ ಮಾಡ್ಬೇಕಂದ್ರೆ ಇಲ್ಲ ಒಂದಂದು ಹಾಕಿದ್ರೆ ನೆಷ್ಟು ಬ ಅಂತ ಹಾಕುಂತ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ಅಂತ ಇದಾಗಗ್ತ ಪ್ರ ಇದಾಗಕ್ತಾ ಹೋ್ತ ನಂಗೆ
ಹದ
ಮಧ್ಯ ಮಾದ ಆಗೊಂಡ ಈಗ ನೆಸ್ಟ್ಗ್ಬೇಕ ಅಂತಏ ಹಾಕಿನ್ ಜರ ರೊಕ್ಕ ಮಾಡ್ಕೊಂಡಿ ಇದರಾಗ
ಹ್ಮ ಹಾ
ಇನ್ನೊಂದ್ ಹಾಕ್ಬೇಕಂತ ಮಾಡನಿ ಅದು ನಿಯತ್ ಹುಡ್ಗರು ಸಿಗಲ್ಲ ಯಾವ್ದ್ರ ನಿಮ್ ನಿಮಂಬಲ್ಲಿ ಯಾವ್ದಾರ ನಿಯತ್ ಒಂದ ಹುಗಿತ್ ಅಂದ್ರ ಹೇಳ ನಿಮ್ ದೋಸ್ತನೇ ಯಾವ್ದಾರ ಪರ್ತಿದ್ ಅಂದ್ರ ಹೇಳ ಅಲ್ಲಿ ಅವನಿಗ
ಕೆಲ್ಸ ಮಾಡೋರು ಇದಾರ ಬಟ್ ಖಾಲಿ ಇಲ್ಲಪ್ಪಾ ಅ ಕಡೆ ಹೋಗ್ತಾರ ಅವರು ಇಲ್ಲಿ ನಮ್ಮ ಮೂರ ಒಂದ್ ಎರಡು ಅಂಗಡಿ ಹಾಕ್ಯಾರ
ಹೌದಾ ಯಾವ್ದ್ರ ಒಂದ್ ಎವತ್ ಹುಗ ಯತೆಂದ್ರ ಕೆಲ್ಸ ಮಾಡಕ್ ಭಾರಿ ಆಯತ ನೋ ಎಲ್ಲ ಅವ್ನ ಮೇಲೆ ಬಿಟ್ಟು ಬಿ ಇನ ಎಲ್ಲ ಬಟ್ಟಿ ಗಿಟ್ಟಿ ಎಲ್ಲಾ ಏನಾರು ಮಾಡ್ಲವ ಎಲ್ಲ ಪಕ್ಕ ಗಿಕ್ಕ ಅವನಿಗೆ ಒಂದು ತಿಂಗಗಳಳಿದ ಮೇಾಲ ಒಂದು ಅವ್ನಿಗೆ ಬಲ್ಲಿಿ ಹೋಗಿ ನಾ ರೊಕ್ಕ ಕೇಳ್ತಿದ್ದೆ ಹಾ ಎಷ್ಟ ಯತತಿ ಇಷ್ಟ ಆಯ್ತ ಹ ಕೊಡ ಅಷ್ಟ ಆಯ್ತನ್ ಅಂತ ಹುಡ್ಗಬೇಕು ನೋಡು ನನಗೆ ಎಲ್ಲಿ ಸಿ ಅವನಿಗೆ ಅಮೌಂ ಎಷ್ಟ ಆದ್ರ ನ ಕೊಡಕ್ ರೆಡಿ ಇದೀನ ನೋಡಿ ನೋಡ ಎಲ್ಲಾರ ಇದ್ರ ಹೇಳಿ ನಮಗೆ
ಎಷ್ಟು ಕೊಡ್ತೀವಿ ಹೇಳ ಮತ್ ಸಲ್ರಿ ನಾವನ್ ಮತ್ತ ಸು್ಕ ಕುಂತೀವಿ ಇಲ್ಲಿ ಮೆಡಿಕಲ್ದ ಯಾಕ್ ಬಿಡಿ ಅದ ನಾವು ಅಲ್ಲೇನ್ ಬರ್ತೀವಿ ಮತ್ತೆ
ಮತ್ತ ಬಧಬಡಲ್ಲ ಎ ಪ ಸ ರಪ ಓಡ್ತನೆ
ರೋಮಗೆಮಾ
ಹ ಊಟ ಆಗಟ ನನ್ ನಾನ್ ನನ್ ರೂಮ್ನಾಗ ಇರು ನೀನ್ ಆ ಕಡೆ ಕಡೆ ಆಾಕಿರ ನನ್ ನನ್ ಕೂಡ ನಿಂದೂಡು ಎಲ್ಲಾ ಊಟ ಗಿಟ ಎಲ್ಲ ಮಾಡ್ಕೊತಿದ್ದ ಎಲ್ಲ ಇಲ್ಲೇ ಇಬ್ಬರು ಒಂದೇ ತೊಲ್ ಇದ್ ಬಿುಡ ಮ ಇಲ್ಲ ಬಿಸ್ನೆಸ್ ಎಲ್ಲ ನೀನ್ ಪಾರ್ನರ್ ಆಗಿ ಮಾಡಬಡಂತ. ಪ್ರಗ.
ಪ ಪಾರ್ಟ್ನರ್ ಗಿಟ್ನ ಬೇಡಪ್ಪ ಪಾರ್ನರ್ ಗಿಟ್ನ ನಮ ತಾಗ ಅಷ್ಟ್ ಅಮೌಂಟ್ ಇಲ್ಲ ನಾವು ದುಡತೇನೋ ಅವರ ಕಡೆ.
ಇಲ್ಲಿ ಇ ಇಲ್ಲ ತವರು ಇ ಲಕ್ಕ ನ ಹಾಕ್ತೀನಿ ಆದ್ರೆ ಪಾರ್ಟ್ನರ್ಶಿಪ್ ಇು ಅದ್ರಾಗಿ
ಅದೇ ಇರಮ್ಮ ಅದೇ ನಾ ಅದೇ ನಡ್ಸೊಂಡ್ ಹೋಗ್ತೇನಿ ನಾನ್ ಹಂಗೇನಿಲ್ಲಾ ಆದ್ರ ಪಾರ್ನರ್ಶಿಪ್ ಅಂದ್ರೆ ಅದು ಅಮೌಂಟ್ ಹಾಕಿರ್ಬೇಕು ನೀನು ಅರ್ಧ ಹಾಕಿರ್ಬೇಕು ನಾನು ಅರ್ಧ ಹಾಕಿರ್ಬೇಕು ಹಂಗ ಅದ ಪಾಟ್ನಾ ಸೆಪ್ಪಂತರ
ಹಾ ಇರ್ಲಿ ಮತ್ ಏನ್ ಮಾಡ್ತಿ ಈಗ ರೊಕ್ಕ ಇಲ್ಲ ಅಂತ ಅದಕ್ ನಿನ್ಗಾರ ಹತವನ್ ನನ್ಗ ಸ್ವಲ್ಪ ಹಂಗೆ ಡೆವಲಪ್ ಆಗ್ತಿ ನಾನ್ ಬೇರೆ ಬೇರೆ ಅಂಗಡಿ ಆಗ್ಬೋದು ಅದೇ ಪಾರ್ಟನರ್ಶಿಪ್ ಅದ್ರೆ ಮತ್ತೆ ನ ಯಾರು ಇಡೋರಾಗಲ್ಲ ಅದೇ ಹೇಳಗುತ್ತೆ ನನ್ ಮದ. ನನ್ ಅದ್ ಅರ್ಥ ಮಾಡ್ಕಿದೀರ. ಓದತವ ಬರ್ತಾವ
ಅದು ಅದು ಕರೆಕ್ಟ್ ಆದ್ ಬಿಿಡು ಇವಾಗ ನಾನು ಕಡಿ ಅದು ಸ್ಟಡಿ ಸ್ಟಡೀಸ್ ಮಾಡಿಲ್ಲ ಅಂದ್ರೆ ನಾನು ನಾಳೆ ಪಿ ಸಿ ಎಕ್ಸಾಮ್ ಇದೆ ಅದಕ್ಕೆ. ಕಾಯಕನೆ. ಅದು ಅಪ್ಲಿಕೇಶನ್ನ ಅದಕ್ಕೆ ಅದೇ ಇವಾಗ ನನಗೆ ಸುಮ್ಮ ಇದು ಕರೆಕ್ಟ್. ಇವ ನಾನು ಬ ಅದು ಆಗ್ಲಿಲ್ಲ ಅಂದ್ರೆ ನಾನು ಇ ಕಡೆ ಕಂ ಇಟನ್ ಮಾಡತೀಿ ಯಾಕಂದ್ರ ಇದು ಲಾಸ್ಟ್ ಅಟೆಂ್ಟ ನಂದು.
ಹೌದಾ
ಅದ್ಲಿ ಅಂದ್ರೆದುಮ್ಮ ಕಂಟಿನ್ಯ ಮಾಡ್ತನ ಪ್ಟ್ನರ್ಿಪ್ ಾಗಮ್ಮ ಇವಾಗ ಇವಾಗ ಆ ಕಡೆನ್ ಮಾಡ್ಬೇಕು ಈ ಕಡೆ ಮಾಡ್ಬೇಕು ಅದಕ್ಕೆ ಇವಾಗ ನನ್ಗೆ ಕಾಚಗ ದುಡ್ಡು ಇ ನಾಳೆಗೆ ಹೋಗ ಪಿ ಸಿ ಎ ಸಿ ಎಕ್ಸಾಮ್ ಹೊರಕಕ್ ಹೋಗ್ಬೇಕ ಅಂದ್ರೆ ಅಕಸ್ಮತ್ ಎಕ್ಸಾಮ್ಂತಂದ್ರ ಫಿಕಲ್ ಮೆ ಅಡಿಕ್ರಲ್ಲ ಅದು ಇದಕ್ಕೆ ಹೋಗಬೇಕಾದ್ರೆ ಎಲ್ಲ ಅಮೌಂಟ್ಖರ್ಚಾಗುತ್ತೆ
ಹೌದೌದು್ ನೀ ಇಲ್ಲಾಂದ್ರೆ ಇನ್ ಮಾಡ್ಬಿಡು ಸುಮ್ ಅದ ಡಿಗ್ರಿ ಮಾಡುದಿಲ್ಲ ಅದೇನ್ ಎಕ್ಸಾಮ್ ವರ್ಷಕ್ಕ ಒಂದಸ ಬರೋದ
ಅ ಅದೇನ್ ಅದು ನಾ ಡಿಗ್ರಿಿದ ತಲೆ ಕೆಸವಲ್ಲ ನಾ ಡಿಗ್ರಿ ಡಿಗ್ರಿ ಇದ ಒಂದ್ ದಿವ್ಸ ಹೋಗ್ ಬರಿ ಅವನ್ ಬರ್ದ ಬರದು ಇಲ್ಲಂದ ಇಲ್ಲಿಂದ ಯಾರ ಫೋನ್ ಚಿದ್ರ ಬರ್ದುಕ ಕೊಡ್ತಾರಾ ಆದ್ರೆ ನನ್ಗೆ ಇಲ್ಲಿ ನಾಳ ಪಿ ಎ ಸಿ ಎಕ್ಸಾಮ್ ಐಲ್ಲ ಇನ್ನೊಂದ ನವ ದಿವ್ಸ ಉಳುದ ಇನ್ನೊಂದ ಮಂತ್ ತಗಣ ಒಂದ ಬರಿ ಒಂತ ಅದಕ್ಕೆ ಇವಾಗ ಅದು ಸಲಗೆ ಇವಾಗ ನಾಳೆ ಆಗಸ್ಟ್ ಮತ್ ಬಂದಿವವು ನಾಳೆ ಎಕ್ಸಾಮ್ ಬರಯಕ್ ಹೋಗಬೇಕಕ್ ಇವ ಎಕ್ಸಾಮ್ರಿರಾಕ್ೋಗಬೇಕಂದ್ರೆ ನೀವು ಎರಡು ಮೂರ್ ಸಿರ ಬೇಕಲ್ಲ ಇವ ಮೂರ್ ಸಿರ ನಾಕ್ ಸರ್ ಖರ್ಚಾಗತ್ತ ಹ ಅಲ್ಲಿ ಹೋಗಿ ಇರೋದು ರೂಮ್ ಬಾಡಿಗೆ ಅದು ಇದಕ್ಕೆ
ಪಾರ್ಟನರ್ಶಿಪ್ ಬೇಡ ನಿನ್ಗೆ ನಾನನ್ ಒಂದ ಇಪ್ಪತ್ಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ನೀನ್ ರೊಕ್ಕ ಯಾವಾಗ ಜಮಾ ಆತವಿ ಯಾವಾಗಂತ ಪಾರ್ನರ್ಶಿಪ್
ಹ ನಂದಿದೊಂದು್ ಅಟೆಂಪ್್ಟ್ ಮುಗಿಿಲ್ಲ ಒಂದ್ ಎಕ್ಸಾಮ್ ಮುಗಿಲಿ ಇದು ಅಟೆಂ್ ಏನನ್ ಆಯ್ ಅಂದ್ರ ಚಲೋಯತ ಅಿಲ್ಲ ಅಂದ್ರೆತ್ತ ಅೇ ಪಾರ್ಟನರ್ಶಿಪ್ ತ ಮಾಡಿ ಬಿಡ
ಹ ಆಯ್ತು ಪಾರ್ಟನರ್ಶಿಪ್ ಮಾಡಿ ಬಿಡಮ್ ಯಾಕ್ರ ಇದ ಒಂದ್ ಪರಿಚಯ ಇ್ ಯ ಇದರ ಗೊತ್ತತಿ ಒಂದ ರೂಮ್ ನಾಗ ಇದ್ ಬಿಡಮ್ ಆದ್ರ ನ ಅಲ್ಲಿ ಮನ ನೋ ಎಲ್ಲಿಿಲ್ಲ ಆಯ್ತು ಒಂದೇ ತೊಳಿ ಊಟ ಮಾಡ್ಕೊಂಡ ಅಲ್ಲೇ ಒಂದೇ ತೊಳಿ ಜಳಕ ಎಲ್ಲ ಇಲ್ಲ ಬಾತ್ರೂಮ್ ಗಿತ್ರ ಎಲ್ಲ ಏ ಎಚ ತವಡ ಆರಾಮ ಆರಾಮಾಗಿರು ಬಟ್ಟಿದಾಗ ಯಾವ್ದ್ ಬಟ್ಟೆ ಬೇಕು ಅದು ಸ ಸುಮ ಹಾಕೆ ಹೋಗು ಹಾಕೆ ಹೋಗಿ ಎಲ್ಲಿಗಾರು ಹೋಗು ಆರಾಮ್ ನೋಡ್ ನಿ್ ಜೀವನ ಇ ಪಾರ್ಟನರ್ಶಿಪ್ ಅಂದ್ರೆ ಭಾರಿ ಬೆಸ್ಟ್ ಕೆಲ್ಸ
ಮಾಡ ಇಲ್ಲ ನಾನ್ ಲಾಸ್ಟ್ಗೆ ಅದೇ ಇದ ಇದಕಂದ್ರೆ ನಮ್ ಲಾಸ್ಟ್ ಸಟಂಟ ನನಗು ಸಾಕಕ್ಬಟ್ಟ ಅದೆಲ್ಲ ಅೌಂಟ್ ಹಾಿ ಹಾಿಓಯ ಬರಕ್ ಇವಾಗೆಲ್ಲ ಎರಡು ಮೂರು ಆಗಿದ್ದು ಎಲ್ಲ ಐಟಿಗೆ ಹೋಗೋದು ಚೆಸ್ಟ್ಗ ಹೋಗೋದು ಅದು ಒಂದ ಒಂದಗತ್ತು ಅದ್ರ ನೋ ದು ನಂಗೆ ಹ ಲಕ್ಷ ಕೇಳಿದ್ರ ಅದ್ರ ಬೇ ನ ಬಲೆ ಒಂದ ಇದ್ದಿದ್ದಲ್ಲ ಒಂದು ರೂಪಾಯಿನ
ಹೌದೌದೌದು ಇನ್ ಕತಿರ್ತವು ಎಲ್ಲಾ ಇದು ಜಾಬ್ ಅಂದ್ರ ಬಾಳ್ ಇದು ಈಗಿನ ಕಾಲಕ್ ಬಾಳ ಮಂದಿ ಆಗ್ಬಿಟ್ಟಾರ ಹೋದಕ್ ಎಲ್ಲ ಎಲ್ಲಿ ಪೋಷಣ ಬಡವಲು ಏನಿಲ್ಲ ಬಾಳ ಲೇಟ್ ಲೇಟ್ ಆಗಿ ಬಿಡ್ತಾರೆ ಅಲ್ಲಿ ದಾವ ತಾವ ಹೇಳ ಜಾಬ್ ಆಗುವ
ಹ್ಮ್ ಹೌದ ಅದನ್ನು ಕರೆಕ್ಟ್ ಅದ
ಹ ಅೇ ಇದು ಲೇಟ್ ಆತ ಸುಮ್ನೆ ಮಾಡಂಗ ಇತ್ತದ್ರೆ ಒಂದ್ ಮಾಡಿಡ್ಡಬೇಕಕ್ಿಲ್ಲಲ್ಲ ಓದಬೇಕು ಇಲ್ಲಾಂದ್ರ
ಹ್ಮ ಬಿಟ್ಟ ಬಿಡಕ ಹ್ಮ್ ಅದೇ ನಾನನ್ ಅದೇ ಇವಾಗ ಅದೇ ಲಾಸ್ಟ್ ಇವಾಗ ನಂದ ಹೆಂಗ ಲಾಸ್ಟ್ ಆದಪ್ಟೆಂಟ್ ಬ
ಆಯ್ತ ಆಯ್ತು ಮಾಡ ಮಾಡ ನಿಂದ ಏನ್ ಆತದ ಏನಿಲ್ಲಾ ನನ್ ಹೇಳ ಳ್ಬಿಡು ಎಲ್ಲಾ ನಿಿನಗ್ ಎಲ್ಲ ಕಾಲಿನೇದ ತಿಳ್ಕೊಬಿಡು ನೀ ಯಾವಾಗರ ಬಾ ಯಾವಾಗರ ಬಿಡು ಎಲ್ಲ ಪಾರ್ಟನರ್ಶಿಪ್ ಅಂದ್ರೆ ಪಾರ ಪಲ್ಲಾ ನನ್ಗ್ ಒಬ್ಬನ ಸಿಂಗಲ್ ರೊಕ್ಕ ಕೊಡೋ ನೀನ್ ರೊಕ್ಕ ಕೊಡತೀಿ ಆಯ್ತ ಎಲ್ಲ ಇಲ್ಲೇ ರೊಕ್ಕ ರೊಕ್ಕ ರೊಕ್ಕ ತಗೋ ಎಲ್ಲಾ ಊಟ ಮಾಡಿ ಎಲ್ಲ ಹಾ ಮೇಲೆನೆ ನಿಂದೆ ಅಂತ ತಿಳ್ಕು ಮಾಡುವ ಶಾಪ್ ಬಂಗಾರ ಭಾರಿ ಕೆಲಸ ಆದ ನೋಡಿ ನೀಿ ಪಾರ್ನರ್ಶಿಪ್ ಆದ ಇದ್ರರು ಬಾರ್ ಕೆ ನೀ ಹಂಗಿ ದುಡ್ದ್ ಬಾರಿ ಕೆಲ್ಸ ಆತ ನೀ ಹೆಂಗಾರ ಮಾಡಿ ನೀನ್ ಒಂದ್ ಅಂಗಡಿ ಹಾಕಿ ಕೊಡ್ತೀನಿ ನೀ ಬಟ್ಟಿ ಬರೀ ಸೇಲ್ ಮಾಡದ್ ಅಷ್ಟೇ ನೋಡಿ ಹೆಂಗಾರ ಅವ್ರಿಗೆ ಹೆಂಗ ಇ ಮಾತ್ರ ಮಾತಾಡ್ತಿ ಬಂದ್ ಬಂದೋ್ರಿಗೆ ಹೆಂಗ್ ಮಾತಾಡ್ತಿ ಹೆಂಗಿಲ್ಲಾ ನಿನ್ಗೆ ಬಿಟ್ಟಿದ್ ನೋಡ ಅದೆಲ್ಲಾ
ಅಥವಾ ನಾವು ಎಲ್ಲ ಕೆಲಸ ಮಾಡಿ ಬಂದಿನಿ ಆದರೆ ಇವಾಗ ಒಂದು ತಿಂಗಳು ಅಷ್ಟೇ ನಾನು ಕೆಲ್ಸಕ್ಕೆ ಬರ್ತೀನಿ ಆಮೇಲೆ ಇದಾಗಲಿಲ್ಲ ಅಂದ್ರ ಪಾರ್ಟ್ನರ್ಶಿಪ್ಪಿಗ
ಹಯ್ತಯ್ ಆಯ್ತ ನೀನ್ ಬಲಿ ರೊಕ್ಕಾಯ ಹೋಗ ಜಮಾತ ಹೋಗ ಬಂದ್ಬಿಡು ನ ನ ನನ್ಗ ಏನ್ ಹೇಳಲ್ಲ ಅವಾಗ ಭ ಬಾ ಇವಾಗ ಬಿ ಬಾ ಯಾವಾಗ ಬಿ ಬಾನಿ ನಿನ್ಗೆ ಯಾವಾಗ ನಾನು ಕೊಡ್ತೀನಿ ರೊ ನೀ ಆದ್ರ ನೀ ಹಾಕ್ಲಿಲ್ಲ ಅಂದ್ರ ನಾನೇ ಹಾಕ್ತನಿನ್ಗೆ ಆದೆ ನೀನ್ ನಿನ್ ನಿನ್ ರೊಕ್ಕ ಯಾವಾಗ್ ಬರ್ತ ಅವಾಗ ಭ ಕೊಡ ನಾನ ನಿಿನ ನಿನ್ ಮ್ಯಾಲ ಏನ್ ಅನ್ನೋದಿಲ್ಲ ಯಾಕಂದ್ರೆ ಅವಾಗ್ನ ಪರಿಚಯ ಅಲ್ಲ ಹಗೆಲ್ಲಾ ನಮ್ಗ
ಅದು ಅದನ ಅದನ್ನ ಕರೆಕ್ಟ್ ಆದ ಬಿಡು ಅದನ್ನ ಇದ್ದ ನ ಫೋನ್ ಮಾಡ್ತನ್ ತವೊಂಡ ನಿನಗ
ಆಯ್ತ ತಗ
ಇವಾಗ ನೀ ಪ್ರೆಸೆಂಟ್ ಬಾ ಅಂತಂದ್ರೆ ಮತ್ತೆ ನಾಳೆ ನಾ ಬರ್ತನ ಮಾ್ತಿ ಇಲ್ಲಿ ಇಲ್ಲಿ ಮೆಡಿಕಲ್ ಬಿಟ್ಟು
ಹಾ ಹಾ
ಹ್ಮ್ ಮೆಕ ಮೆಲ್ಕಾಲ ಬೂತ್ ಕೆಸ ಬರ ಹ್ಮ ಮಾಡಿನ ಒಣ್ಣನು
ಹಾ ಆಯ್ತ್ ನೋಡಪ್ಪ ಊಟ
ಹ್ಮ್ ಮತ್ತೆಲ್ಲ ಎಲ್ಲಾರು ಆರಾಮದಾರ ನಿಮ್ಮ್ ಮನೇಲಿ ಹ್ಮ್ ಮತ್ತೆ ನೀವು ಏನ ಇಲ್ಲಿ ಶಾಪ್್ದಾಗಿದ್ದ್ಯಾಏಲ್ಲ ರೂಮ್ದಾಗಿದ್ದಿ
ನಾ ಇಲ್ಲಿ ಜವರ್ಗ ಇದಾಗಿದ್ದೆ ರೂಮ್ನಾಗ ಅದೇ ರೂಮ್ನ ಅದೇ ಇದೇ ರೂಮ್ನಾಗ ಇರ್ತಿದ್ವಿ ಇಬ್ಬರು ಯ್ರು ಇಲ್ಲ ನನ್ ಬಲ್ಲಿ ಹ ಹ ಒಬ್ಬನಿ ಆಗಿನಿ ಅಂಜಿಕೆ ಬಿ ಬತ ಯಾಗ ಅವಾಗೇ ಏನ್ ಮಾಡ್ತ ಅಲ್ಲ ಮನೆಗ್ ಹೋಗಬೇಕು ಯಾಕಂದ್ರೆ ಅಲ್ಲಿಗೆ ಭ ಬಿ ಬಾಳ ದೂರ ಆತದ ಅದ ಇಲ್ಲ ರೂಮ ನೋಡ ಎಲ್ಲರು ಕೊಟ್ಟ ನೋ
ಹ್ಮ್ ಹ್ಮ್ ಹ್ಮ್ ಎಲ್ಲ ಅಂಗಡಿ ಬಾಜು ನದೇಏನ್ರೂಮ್ಮ
ಹಾ ಇಲ್ಲದ
ಹಾ ಹಾ ಹಾ
ನನ್ಗ ಹಾಕ್ತಿಂತವ ನ ಅಂಗ ಬಾಾರ್ ಬಾ ಬಾ ಬಾ ನಿನ್ಗ್ ಯಾವಾಗ್ ಮನ್ಸ ಬರ್ತ ಹ ಬಾರ ನಾನಗೆ ಏನನ್ನಲ್ಲ ನನ್ ಒಳ್ಳೆ ಮನ್ಸಿರ್ಗಕ್ ಸಾಕಷ್ಟ ಹ ಜೀವತ್ ಜೀವ ಆದ್ರೂ ಕೊಡ್ ನಾನು
ಆಯ್ತ ಆಯ್ತಪ್ಪಾ ಬರಂತ ನೀ ಯಾಕೆ ಎಷ್ಟು ಇ ಮಾಡ್ತಿದ್ದಿ
ಆಯ್ತು ಬಾ ಬಾ ಟೈಮ ಆಗಿದ ಮಕೊಮ್ಮ
ಹೂ ಮತ್ತ ಕುಂತ ಇವಾಗ?
ಮಕ್ಕೊಬೇಗಾ ಮಾಡ ನೋ ಎಲ್ಲ ಬೇಸರ ಆಗಬಿಟ್ಟದ ಎಲ್ಲಾ ಅದು ಇದು ಬಟ್ಟಿ ಕೊಟ್ಟ ಬೇಡದವರಿಗ ಅ ಒದರಾಡಬೇಕ್ ಇಷ್ಟ ಅಯ್ತ ಅಷ್ಟ ಅಯ್ತ ಅವ್ನು ಜಲದಿನೂ ಅರಬಿ ರೊಕ್ಕನ ಕೊಡಲ್ಲ ಆ ನೀ ಇಷ್ಟ್ ಕೊಡು ಆಮೇಗ ಇಷ್ಟ ಕೊಡು ಹಚ್ಚ ಹಚ್ಚ ಚಂತನಂಗ್ ಮಾತಾಡಬೇಕ ಅಂತ್ ಸಮಾ ನಮಗೆ ಇದೇ ಹೇಳೋಗತ್ ನೋಡಣ ಇದೇ ಹೇಳಳ್ಬಬೇಕಂತ ನಾನು ಇದ್ ಹೇಳಿದೆ ಮಾತ್ ಬರೋಬರಿ ಅಂದ ನೋಡೋ ನಿನ್ನಗೆ ಇಂಥವ್ರ ಬೇಕಾಗಿತ್ತು ನೋಡ್ ಅಣ್ಣ
ಆಯ್ತ ಎಲ್ಲ ಇದ್ದ ಇರ್ತಾವ ಸ ಸಂಭಾಷಕೊಂಡ ಹೋಗ್ಬೇಕ. ಎಷ್ಟು ಸಂಭಾಷಕೊಂಡ
ಅದರ ಅವರ ಹ ಇದ ನೋಡಬೇಕಾಗಿದ್ದ ನಾನ್ ನಿಯತ್ ನಿಯತ್ ಬೇಕಾಗದು ಅದ್ರಾಗ ಬರೀ
ಹು ಹು ನಿಯತ್ ಇತ್ತಿದ್ರೆ ಎಲ್ಲಾ ಕೆಲಸಾ ಆಗ್ತಾವ ನಿಯತ ಇಲ್ಲ ಅಂದ್ರೆ ಎಲ್ಲಿಂದ ಇದಾಗ್ತಾವ ಹೇಳ ಹೂ ಸರಿ ಸರಿ ತೋಗ ಹ
ಇಡಲ್ಲ
ಹಾ